ಹಜೇ ಇತಾಮ ಯಾರ
ನಮದು ಕಚ್ಚಗಾರ ಅಲೋ ಹ ಅ ಕ
ಮತ್ತೆ ಮಾಡಕಂ
ಹಾ ಹೌದು ಯಾವರು ನಿಮ್ದು
ನ ನಮ್ದ ಇಲ್ಲಿ ಇದು ಚಾಮನಾಳು ಚಾಮನಾಳ
ಹ್ಮ್ ಹ್ಮ್ ಹ
ಹ್ಮ್
ಆಗಿತ್ತು ನಿಮ್ದು
ನಮ್ದು ಆಗೇತಿ ನೋಡಪ ಇಲ್ಲೇ ಹೊರಗಡೆ ಇದ್ದೇ
ಹಾ ಹಾ
ನಮ್ದು ಎಲ್ಲ ಡಿಗ್ರಿ ಎಕ್ಸಾಮ್ ಅಲ್ಲ ಇತ್ತ
ಹಾ ಮಕ್ಕಳ ಹಾ ಹಾ
ಹ್ಮ್ ಮತ್ತ ಮತ್ತ ಹೊಲ ಬೆಳೆ ಹೆಂಗ ಮ
ಅವ್ರ
ಮತ್ತೇನಿಲ್ಲ ಬ್ರೋ ಆಗಿಲ್ಲ
ಹೇಳ್ಬೇಕು
ಏನ್ಪಾಗತ್ತಲ್ಲ ನಡ್ ಚ ಮಾಡ ಮಕಾಯಿ ಕೊಟ್ಟೇ ಅಲ
ಹಾ
ಏನೇನ್ ಮಾಡುವಕ್ ಸ ಹ
ಇದಕ್ಕೆ
ಹಲೋಲಾಬ್ಂತ್ರೀ ಸಲ ಹೇಳಿ ಏನೇನ್ ಮಾಡ್ಬೇಕು ಸ್ವಲ್ಪ ಎಣ್ಣಿ ಗೊಬ್ಬ ಅದು ಹೇಳಿ
ಗೊಬ್ಬ್ರ ಮತ್ತು ಯ ಯಾವ್ದ ಅಂಕುರ್ ನಾ ಬಿತ್ತಿದ್ದು ತೊಗ್ರೆ
ಹಾರು
ಹ ತಗರನಾ
ಹಾ ನೀ
ಹ್ಮ್ ನನ್ ತೊಗ್ರೇ ಬಿತ್ತಬ್ರು
ಹ ಅದಕ್ಕೆ ಏನೇನುೋ ಹೀರ ಗೊಬ್ಬರ ಅದು ಅದು ಅಂತ
ಹಾ
ಎಲ್ಲ ಸಲಷನ್ ಬ ಇತ್ ಬಿ ಸ್ವಲ್ಪ
ಹ್ಮ್
ಹ ಬ್ರ
ಹ್ಮ್
ನೀವ ಯಾವ್ದ ಹಾಕಿದೀರ ಈಗ
ನಾ ಅಂಕೂರ್
ಅಂಕೂರ ಜಸ್ತಿ ಆಗ ಅಲ್ಲ ಅಲ್ಲ ಬ್ರೋ ಹಾ ಮತ್ತೆ ನೆನೇಕ ತೊಗರಿ ಎಲ್ಲಾ ಬೆಳೆ ಚೆನ್ನಾಗಿದೆ ಈಗ
ಹ್ಮ್
ನ ಏನು ಆ ಆಡಲ್ವ ಕ್ರಿಕೆಟ್ ಅದು ಆಟ
ಹ್ಮ್ ಹ್ಮ್ ನೀವು
ನಾವವು ಆಡ್ತೀವಿ ಅವಾಗ ಸಾಯಂಕಾಲ
ಹಾ
ಸಾಯಂಕಾಲ ಹಂಗ ಆಡ್ತವ ನಮ್ ಫ್ರೆಂಡ್ಸ್ ಅವರು ಕಾಲೇಜ್ಗೆ ಹೋಗ್ ಬರ್ತವಿ ಮಧ್ಯಾಹ್ನ
ಹ್ಮ್
ಮದಾನಲ್ಲಂದು ಅಡತ ಹೂ ನೀವು ಮತ್ತೇನೆಲ್ಲ ಇಲ್ಲಿ ಹೊರ ಹೊರಗಡೆ ಇದ್ದೆ ಇಲ್ಲ ಹದ
ಹ
ಮತ್ ಮತ್ತೆ ಏನೆಲ್ಲ ಅಪ ನೀವೆಲ್ಲಾ ಹೇಳ್ಬೇಕು
ಹಾ
ಅವಬ್ರು ಇಲ್ಲೆಲ್ಲಾ ಒಂದ್ ಸರ್ಕಾರಿ ಶಾಲೆ ಅಂತಲ್ಲ ಬೋದ್ನವರು
ಹ್ಮ್
ಅಲ್ಲೇಏನೋ ಒಂದು ಮಲ್್ರ ಆಗಿತ್ತ ಅವಾಗೆ
ಹ್ಮ್
ಅಂದ್ರೆ ಎಷ್ಟು ವರ್ಷ ಆಗಿರ್ಬೇಕು ಈಗ ಇಪ್ಪತ್ತ್ ಮೂೂರು ಇಪ್ಪತ್ನಾಕು
ಹಾ
ಅದೇ ಬ್ರೋ ಏನ್ ಹೆದ್ರ ಸಲಾಗ ಆಗಿತ್ತ ಅಂತಲ್ಲ ಜಗಳ
ಗೊಜ್ರ ಪ್ರರ್ತನಾಗೂ ಕೊಡು
ಹ್ಮ್ ಅಲ್ಲಟ್ಟಿಬಲ ನದೆ ಎಲ್ಲಾ ವೈರಲ್ ಆಗಿತ್ತಲ್ಲ ಬ್ರೋ ಅದು ಮತ್ತೇನ್ ಮಾಡಕಂತೀರಿ ನೀವ
ಅ ಸುಮ್ಮನೆ ಕೂತೀವಿ ನೋಡ ಹಾಗೆ ಹ್ಮ್ ಹ್ಮ್ ಅಲೋ
ಹಾ ಬ್ರೋ ಹೇಳಿ
ಹಲ
ಹಾ ಹೇಳಿ ಕಳ್ಸ್ತಿದ್ದ ಎಲ್ಲ ಏನೆಲ್ಲ ಹೊರಗಡೆ ಬಲ್ಕ್ಯ್ಬಂಡೆ ಮೋಟ್ರ ಚಲ್ ಚ ಆಗಲ್ಲ ಚಲ್ ನೀರ್ಿಂದ ಎಡ್ ಕೂಡ ಹ್ದಯ ಹೋಗಿ ಮೋಟರ್ ಚಾಲುು ಮಾಡಿ ಬಂದು ನೀರ್ ದಡ್ ಹೋಗತೀರಾ ಆಟ ಸಾ ಸಲ್ಲ ಮಟ್ರ ಬೋರಿ ದಸ್ ಆ ಮಾಡ
ಹಾ ಹಾ
ಈಗ ಈಗ ಶಶಿ ಅ ಹಾಕಿದ್ವಲ್ಲ ಕಾವಳಿ ಶಶಿ ಮಳಕೆ ಬರ್ತ ನೀ ರಾಜಪಕ್ಷಗ ಹೌ ರ
ಏಯ ಅಲೋ ಯಾರ
ಅವ ಎಲ್ಲ ಈ ಕಡೆ ನಮಗೋಸ್ತ್ರ
ಹ
ಅವ್ರ ಮತ್ತೇನ ಎಲ್ಲ ಹೇಳುವ ನೀವೇ
ಮಗಡ ಅಂತ ಯ ನೋ ನೋ ಮತ್ತೇನಿಲ್ಲ ಹ್ಮ್ ಇ
ಜಾಸ್ತಿ ಏನ್ ಬೆಳ್ತಾರೆ ನಿಮ ಕಡೆ ಕಡೆ
ನಮ್ ಕಡೆ ಬಾಸ್ತಿ ತೊಗ್ರ ಬೆಳದು
ತಗ್ರ
ಹ
ನಮ್ಮ್ ಕಡಿಮ ಅಚ್ಚಿ ತೊಗರಿ ಶೇಂಗಾ
ಹ್ಮ್ ಹ್ಮ್ ಮತ್ತೇನ್ ಸಮಾಚಾರ
ಮತ್ತ ಳ ಆಡಿಗಬ ಇ್ರ ಮಯಕೆ ಮಯಕೆ ಹೋದ್ರ ಮಗೆ ಹೋಗ ಎಲ್ಲ ತಪ್ಲಾ ತಂದ ಅವಕಲ್ಲಾ ಮೇಂಟೈನ್ ಮಾಡ್ಬೇಕು
ಹಾ ಹಾ ಹಾ ಮತ್ತೆ
ಮತ್ತೆ ನಲ್ಲ ನೀವ ಎಲ್ಲ ಹೇಳ್ಬೇಕ
ಹ್ಮ್ ಏನ್ ಈಗ ಏನ್ ಮಾಡ್ತಾ ಇದ್ರ
ಏನಲ್ಲ ಈಗ ಒಳಕೆಬಂದ ಸನ್ನೆ
ಹ್ಮ್
ಹಗೆ ಮೋಟ್ರ ಗಿಡ್ರ ಚಾಾಲು ಮಾಡಿ ಬಂದವಿ ಈಗ ಹೊಲ್ಕ ತೊಗ್ರಗ ಹ ಮತ್ತೆನ್ಲ್ಲ ನಿದ್ದೆ ನಿದ್ದೆ ಬಂದಿತ್ತು ಹಂಗೆ ಪೋನ ಮಾತಾಡ್ಕಂತ ಬಂತಿದ್ದೀವಿ
ಹಾ
ಹ ಬ್ರೋ ಮತ್ತೆ ಎಣ್ಣೆ ಬೆಳೆ ಅದು ಎಲ್ಲಾ ಎಣ್ಣೆ ಹುಳ ಹತ್ತಿದೆ ನೋಡಿ ಬ್ರೋ ತೊಗರಿಗೆ ಬರೀ ಈಗ ಉಳತ್
ಹಾ
ಅದಕ್ಕೆ ಎಣ್ಣಿ ಯಾವ್ದ ಯಾವ್ದ್ ಹಾಕ್ಬೇಕು ಅದಕ್ಕೆ
ಹಾ
ಮತ್ತೆ ಈಗೆಲ್ಲ ಸಸಿವ ಚಲಿಯಿಂದ ದಾಮಿ ಕೀಟಗಳು ಜಾಸ್ತಿ ಆಗುತ್ತೆ ಅ ದಕ ಈಗ ಹೊಗೆ ಅದು ಮಾಡ್ಬೇಕು
ಹ್ಮ್
ಅದರ್ಲಂದ ಕೀಟಗಳನ ಜಾಸ್ತಿ ಆಗ್ತಬ್ರು
ಹ್ಮ್ ಹ್ಮ್
ನಿಮ್ದ ನಿಮ್ ಕಡೆ
ಹೌ ಎಲ್ಲಪ
ಹ್ಮ್ ಒಲ್ಕ ಕೊಲ್ಲ ನೀವು
ಒಬ
ಹ್ಮ್ ಮತ್ತೆ ಹೇಳ ನೀವ
ನಾವೇ ನಿಲ್ಪಾಯ ನೀವ ಎಡು
ಅವನ ಎನಲಾರ ಇ ವರ
ಅದು ಆಡ್ತೀರಾ ನೀವು
ಹ್ಮ್
ಹ್ಮ್ ಜಾಸ್ತಿ ಆ ಜಾಸ್ತಿ ಏನ್ ಆಡ್ತರ ನೀವು
ಹ್ಮ್ ಹ್ಮ್ ಅದ ಅಡ್ತಿ ಇಪ ಅಲ್ಲಟ್ಟು
ಹ್ಮ್ ನಮಂಬೈಲ್ ಅಂತಂದ್ರೆ ಬಾಳ್ ಅಂದ್ರರು ಖೋಖೋ ಕಬಡ್ಡಿ ಆಡಸ್ತಾರ ಕಬಡ್ಡಿ
ಹೋಗಿಲ್ಲ ನಾನು
ಮತ್ತೆ ಅ್ರ
ಇ ಇ ಕೊಲ್ಲ ಸಪ ಹ ರಬಿನಿ ಹಶಿಲ್ಲ ಒಂಬ ಅನ್ನ ಪ್ರಸ್ತತಿ ಕೊಡ್ಕೊತಾರಲ್ಲ ಉಂಡಗ ನಂಬ ಹ್ಮ್ ಮಾತಲ್ಲ ಹೆಂಗ ಗೊತ್ತರ್ಲ ಬಿಟ್ಟು ಅಲೋ ಏನ್ ಮಾಡ್ತಾ ಇದೀರಾ
ಏನಿಲ್ಲ ಸನ್ನ ಎಂಗ ಇದ್ದ ಹೊರ ಎಡ
ಹ್ಮ
ಅದಕ್ಕೆ ಆಚಿಲ್ಲ ನಾಳಗ ಪ್ರಸಾದ ತೋಮಂದ್ರ ಪ್ರಸಾದಪ್ಪ ಪ್ರಸದ
ಹಾ
ಹಮ್ರ ನಾವು ಈಗ ಹೊತ್ತಾನ ಹೋಗ್ ಬಂದಿವವಿ
ಹ್ಮ್
ಅದಕ್ಕೆಚಿ
ಹ
ಮತ್ತೆಮ್ದು ನಾಳೆ ಆ ಇವತ್ ಗುದ್ಲು ಆಗ್ತಾರ ನಿಮ್ಮ್ಊರ್ ಕಡೆ ನಮ್ಮ್ರ್ ಕಡೆ ಆಗ್ತಾರೆ
ಹಾ ಮೂರ್ ಕಡೆ ಹಾಕಲಿ ಸಲ ಕುದ್ಲಿ ಬ್ಯಾಡ ನ ಕುೂತಾರ ದೊಡ್ಡ ದೊಡ್ಡರು
ಹ್ಮ್ ಹೌದಾ
ಹಾ
ಮತ್ತೆ ನ್ ಮಾಡಿದ್ರೆ ದನ ಆಕಾರಗಳೆಲ್ಲಾ ನಿಂಬುವ
ಹ್ಮ್
ನಾವು ದನ ಕರೆದು ಇ ಆ ಮಾಲು ಮೊಸರು ಕೊಡುತ್ತೆ ಅದನ್ನು
ಹ
ಎನಾಗ ಇದ್ದೆ ಹೊರಗಡೆ ಕುಡ್ಬಂದಿ ಮಜ್ಜಿಗೆ ಆಯ್ತು ಮತ್ತ್ ನೀವ ಹೇಳಿ
ನಾವವು ಈಗೆಲ್ಲ ನಡಪ್ಪ ಹಾಗೆ ಸುಗ ಕುತು
ಕೂಳತಿದ್ರಾ
ಹ್ಮ್
ನಾವ್ ನಂಗೆ ಕುಂಚು ತಣ್ಣನೆ ಗಾಳಿ ಅದು ಎಲ್ಲಾ ಬೀಸ್ತಿದ್ದಿದೆ
ಹಾ
ಆಯ್ಕೆ ಕುಂತಿದ್ವಿ
ಹ್ಮ
ಮತ್ತೇನ್ ಹೇಳ್ಬೇಕಕ್ ನೀವೇ ಕಾಲೇಜ್ದು ಹೆಂಗ ಹೆಂಗ ಐತೆ
ಹಗೆಲ್ಲೆ
ಹರ
ನೀವ್ ಹೇಳ್ಬೇಕುಪ್ಪಾ
ನೀವೇ ಹೇಳರು ಕಾಲೇಜ್ ಹೆಂಗ ಹೆಂಗಿರುತ್ತೆ ನಾವತ್ ಹೋಗಿಲ್ವ ನ
ಹ್ಮ್
ಅದಕ್ಕೆ ಸಪಕ್ಕರ್
ಹಾ ಹಲೋ ಹೇಳ
ಹಲೋ ಹಲೋ
ಹಾ ಹೇಳಿ ಕೆಲಸಿದೆ ಅಲ್ಲ ಹಲೋ
ಹೇ ಮಾಡ್ತಾರಾ ಅಲ್ಲ ಅದೇ ಹೇಗ್ ಮಾಡ್ತಾ ಇದ್ದೀರಾ
ಹೊರಗಡೆ ಇದ್ದೇ ಬ್ರೋ ಹೆಿಂಗೆ ದೋಸ್ತಸ್ತೆ ಕುಂಚಿ ಇ
ಹ್ಮ್
ಗಿಡದ ನಳೆಯಲ್ಲಿ ಕುಂಚಿದ್ವಿ ತಣ್ಣನ ಗಾಳಿಗೆ ನೀ ಒಬರ
ನವ ಆ ಸುನ ಕೂತು ನ ಸುನ ಕೂತಿ
ಸುಮ್ನೆ ಕುಂತಿದ್ರಾ
ಹ್ಮ್
ಮತ್ತೇನ್ ಮಾಡಕುಲ್ಲ ಸಮಾಚಾರ
ಹ್ಮ ಹಾ
ಹ್ಮ್ ಮತ್ತೆ ನೀರಾವರಿ ಅಂದ ಹೆಂಗತಿ ನಿಮ್ ಕಡೆ
ಎಲ್ಲ ಸಕತ ಆತಿ
ಈ ಕಡೆ ಎಲ್ಲಾ ಚಲ ಇರುತ್ತೆ ಹಳ್ಳಿ ಕಡೆ ಅಂದ್ರೆ
ಹ್ಮ್
ಹ ಅಂದ್ರೆ ಈ ಸಾರಿ ತಗಲದ ಎಷ್ಟ ಇರ್ಬೇಕು ರೇಟ್ ದಾಣಿ
ನು ದಖರ
ಹಾ ಅವರು ಅಷ್ಟೇ
ಹ್ಮ್
ನಮ ರೈತ ಮಾಲ್ ಅಂದ್ರ ಕಮ್ಮಿ ಅವ್ರ ಕೊಡಳೋದಂದ್ರೆ ಜಾಸ್ತಿ ನೋಡಬರು
ಹ್ಮ್
ಹರ ಮತ್ತೇನ್ ನೀವು ಮತ್ತೆ ಎಸ್ ಗುಂಟಲ್ ಐತಿವ ಹೊಲ ಅದು ಎಸಕ ಐತಿ
ಹಾ ಹಾ
ಹ್ಮ್ ಮತ್ತೆ ಏನ್ ಮಾಡಕ್ಂತ್ರಿಬರು
ಏನುೂ ಇಲ್ಲ